ಹಲೋ ಏನ್ ಹೇಳ್ರಿ ಗೊತಿವ್ರಿ
ಹೌದ್ರಿ ಎಲ್ ಮನ್ ಆಗ್ರಿ ಹ್ರರಿ ನಾವ್ ನ ನಮಕ್ ಎಕ್ಸ್ಟ್ರಾ ಕ್ಲಾಸ್ ತಗೊಂಡಾರ ನೋಡ್ರಿ
ಹಾ ರೀ
ಮುಂಜಾನೆ ನಾವ್ ಇಟ್ಟ ಇಟಂಗಿ ಬಡದ ಬರ್ತೆೇವ್ರೀ ಇಟಂಗಿ ಬಡದ್ ಬಂದ್ ಈ ಕ್ಲಾಸಿ ಬರ್ತೆೇವ್ರ ಸಂಜೆ ಹಿಡದ್ರಿ ಮತ್ತ್ ನೀವು ಅದಕ್ಕೆ ಈಗ ಹಚ್ಚಿ ತಿನ್ ಈಗ ಎತ್ತಕ್ ಟೈಮ್ ಸಿಕ್ತ್ರಿ ಮುಂಜೆ ನೀ ನಾಷ್ಟ ಇಷ್ಟ ಮಾಡೋದು ಊಟ ಮಾಡೋದು ಈಟಂಗಿ ಬಡ್ಲಿಕ್ ಹೋಗೋದು ಜರ್ ಲೇಟ್ ಐತ್ರಿ
ನೀವು ಈಟಿಂಗ್ ಬಡೀತೀರಿ
ಮತ್ತ ಹೆಂಗ್ರೀ ಮನೆ ನಡಿಬೇಕ ಅಂದ್ರ ಮನ್ಯ ಬಾ ಜನ ಇದ್ದವ್ರೀ ಏಟಂಗಿ ಬಡಿತೇವ್ರ ನಾವು ದಿನಕ್ ಎರಡು ಸಾವಿರ ಬಡಿತೇವ್ರೀ ನಸಕ್ನಾಗ ಆ ಎರ್ಡ್ಡಕ್ತ್ದೇವ ಅಂದ್ರ ನಸಕಿ ಆರ ಗಂಟ್ಟಿಗೆ ಎಲ್ಲಾ ಕೆಸರ ಖಾಲಿ ಆತವರು
ನೀವ್ ಎಷ್ಟ್ ಮಂದತ್ವರಿೀ ಟೈಂಗ್ ಬಿಡೋವ್ ನೀ್ ಮನೇನವ್ರರು
ನಮ್ಮ್ ಮನವಾಗ ಅಂಬತ್ ಮಂದಿ ಇದ್ಯ ಹತ್ ಹ ಮಂದ ಒಂಬತ್ ಮಂದಿ ಇದ್ದವ್ರೀ ಏಳು ಮಂದಿ ಹೆಣ್ಮಕ್ಳಾರ್ರಿ ಇವರೇ ಗಣಸ ಮಕ್ಳ್ರಿ
ಹೌದ್ರಿ ಎಷ್ಟು ಕೇಳ್ತೀರಿ ನೀ ಒಟಂಗ್ ಬಿಡಿಲಿಕ್ಕ
ನಮ್ ಮನ್ಯಾಗ ಇಬ್ ರೆಡಿ ಮಾಡ್ಲಕ್ತ್ರ ಅಂದ್ರಿ ನಾವ ಐದ್ ಮಂದಿ ಬಡ್ಲಿಕ್ ಹೋಗತೇವ್ರಿ ಒಬ್ಬ್ರ ಅನ್ನ ಸಾರ್ ಅವರು ಯಕ ಮುಂದೆ ಜಜನ ಅನರ್ದಾಗ
ಹೌದ್ರಿ ಎಷ್ಟಕ್ಕೆ ಅದು ಬಡಿತೀರಾ ಅಂದ್ರೆ
ನಾವಂತೂ ನ ನಮ್ಮ್ ಅಣ್ಣಾರತ್ ಹೋಗಿ ಎಲ್ಲಾ ಕೆಸರ ಹಾಕಿರ್ತಾರೀ ನಾವವು ಒಂದ್ ಕೆಜಿ ಬಡಿತೇವ್ರೀ ಇದ್ ಒಂದರ ಹಡದ ಹೋದ ವ್ ರಾತ್ರಿ ಬೆಳಗ್ಿ ಇರ್ತದ್ರ ಅಲ್ಲಿಯನು
ಹಾಂ ರೀ ಒಂದ್ ದಿನಕ್ಕೆ ಒಂದ ಎರಡ್ ಸಾವಿರ ತನ ಬಡಿತೀರಿೇನ್ರಿ
ಹಊರಿ ಮುಂಜಾನೆಟಿಗೆ ಒಂದ್ ಒಂದ ನಾಕ ಮಂದಿ ಎತೆ ಇಡ್ತಾರೆ ಆಮೇಲೆ ಅವ್ ಬಡದ್ದು ನಾವಿದ್ರೆಂದ್ ನಾಕು ಒಂದ್ ಬಿಡಿತೇವ್ರೀ ಒಂದಿಬ್ಬರು ಎತ್ತಿಡ್ತಾರೆ ಅವ್ರು ಅಡಿತ್ತ ಮಾಡಿ ಬಂದವ್ರ ಎಲ್ಲ ಹಸ್ತಾರೆ ತಂಗಿ ಹ ನಾವು ಕಬ್ಬನ್ ತೊಡಿಗನು ಹೋಗ್ತೇವ್ರಿ
ಹಾ ರೀ ಇಟ್ಟ ಹಂಗ್ ಬಟ್ಟಿ ಅವ್ರಾಗ ಕಬ್ಬಿನ್ ತೊಡಿ ಹೋತತಿರಿ
ಹಾ ಈಟಂಗ್ ಬಿಟ್ಟಿ ಆಯ್ತ ಅಂದ್ರೆ ನಾವು ಕಬನ್ ತೋಡಿಿಗೆ ಬಿ ಹದ್ವಿ ನಮ್ದು ಹೊಲ ಇಲ್ರಿ ನಮ ಮತ್ತ ಈಗಳು ತೊಂದಿಲ್ರಿ ಈಗಂತೂ ತೋ್ಬೇಕಂದ್ರೆ ಎಲ್ಲಾ ಭಾಳ ಅಂದ್ರ ಭಾಳ್ ತುಟ್ಟ್ಯ ಅದ ನೋಡಿರ್ಲ್ರಿ
ಹೊಲ್ಲರಿೀ ಮೊದಲ್ ಅಷ್ಟೇ ಕಮ್ ರೇಟ್ ಐತ್ರಿ
ಹಾ ರೀ ಇಟಂಗಿ ಬೆಟ್ಟಿ ಟೈಮಿಗೆ ಇಟ್ಟಂಗಿ ಬೆಟ್ಟಿೂ ಹೋತೇವ್ರೀ ಮತ್ತ ಕಬ್ಬಿನ್ ತೋಡಿ ಟೈಮಿ ಕಬ್ಬಿನ್ ತೋಡಿಗ್ ಹೋತೇವ್ರರಿ ಈ ಖಾಲಿ ಟೈಮಗ್ ಏನ್ ಮಾಡ್ತೇವ್ರಿ ಮುಂಜಾನ ಸಂಜೆ ತನ ಒಂದೊಂದ್ಸಲ ಕೆಲ್ಸಕ್ ಹತೇವ್ರಿ ಈಗ ಏನ್ ಮನಯವರಾಕಿರ್ಲಿಲ್ಲ ಏನು ನಡಲತ್ ಹೇಳ್ರಿ ಕಸಕ್ ಹತ್ತವ್ರರಿ ನಮ್ವರ್ ಸಂಗಟತ್ರರಿ
ಅದ ರೀ
ಹಾ ರೀ ಅವ್ರ ಕಸ ಕರ್ಕೊಂಡ್ ಹೋದ ಂದ್ರ ಕಸಕ್ ತೇವ್ರೀ ಸಾಲಿ ಅಂತೂ ದಿನ ಕರೆಕ್ಟ್ ಹೋಗೋದ ಆಗಲ್ರಿ ವಾರ್ ನಾಗ ಎರಡು ಮೂರು ಸಲ ಹದ ವ್ರಿ ಓದದೆಲ್ಲಾ ಬಾಳ ಅದ ಖರಿ ಆಸೆ
ಹಾೌದು
ಮತ್ತ ಈಗೆಲ್ಲಾ ಮನಿ ಪರಿಸ್ಥಿತಿ ನೋಡ್ಬೇಕಲ್ರ ನಮ್ಮ್ ಅಣ್ಣಗಳು ಒಬ್ರೇ ದುಡದ್ರಂತೂ ಆಗಂಗಿಲ್ರರಿ ಏನೋ
ಹ್ಮ ಹಾ
ಅದ್ರ ಸಲುವಾಗಿ ನಾವ್ ಕೆಲ್ಸ ಕೋತೇವ್ರೀ ಮತ್ ಸಾಲಿ ಪಫೀಸ್ ಕಟ್ಬೇಕಾದ್ರ ಬಿ ಬೇಕೇ ಅಲ್ರೀ ರೊಕ್ಕ
ಗೌರ್ಮೆಂಟ್ ಅವಲ್ಲ ಗೋರ್ಮೆಂಟ್ ಹಚ್ಬೇಕ್ರ ಸಾಲೆ
ಈ ಗೋರ್ಮೆಂ ಹೆ ಬ ಗೋರ್ಮೆಂಟ್ ಕ ಆದ್ರ ಫೀಸ್ ಅಂತೂ ಖಾಲಿ ಇರಂಗಲ್ರರಿ ಕಟ್ಟೆ ಬೇಕಲ್ರರಿ
ಹಾ ಕಟ್ಟತರಿ ಮತ್ ಮನಾರ ಎಷ್ಟ್ ಎಟಂಗಿ ಬಡಿತರಿ ದಗದಿ ಹೋಗತರಿ
ಸಾಲಂಗಿಲ್ರಿ ಮನ್ಯಾಗ ಆ ಕ್ಕದಾರ ಮದವಿ ಮಾಡ್ತೇವ್ರೀ ಹಗೆ ನಮ್ಮ್ ಅಣ್ಣದಾರು ಹೊಸ ಬೈಕ್ ತೊಂದಾರ್ರೀ ಮನಿ ಕಟ್ಟ ಾಗ ಪತ್ರದಾಗೆ ಇದ್ದೇವ್ರೀ ಮನಿ ಕಟ್ಬೇಕಂತತ್ ಹೇಳಿ ಅದಕ್ಕೂ ತೊಗೊಂಡಿದ್ದೇವ್ರೀ
ಹೌದ್ರೆ ನೀವು ಸ್ಟೇಟ್ಂಗ್ ಬಿಟ್ಟು ಆ ಕಡೆಗಳ ತಗದಾರಿ ಮಾಡ್ತಿೀರಿ ನಮ್ ದೋಸ್ತರು ಇಲ್ರಿ ಸುಮ್ತರಿಡ ನೋಡ
ಹೌದ್ರಿ ಅಂದ್ರೆ ನಿಮ್ದ ಹೊಲ ಐತಿ ಏನ್ರರಿ ನಿಮ್ ದೋಸ್ತರು ನಿಮ್ ಜೋಡಿ ಇದ್ದರು ತಿರುಗಾಡ ಧರ್ಮತ್ ಅವ್ರ ಮನ್ಯಾಗ ಕಳತಾರ ರೀ ಅ ರೀತಿತ್ರಿಯಲ್ಲಕ್ಕ
ಹಾ ರರಿೀ ಮನ್ಯಾಗ ಏನ್ ಕೇಳಲ್ರಿ ಅವ್ರ ಹೊಲ ಇಲ್ರಿ ಅವ್ರ ಒಪ ಇಲ್ರಿ ದುಡ್್ದ ಬಂದು ಹಾಕ್ತರಿ
ಹಾ ಅವ್ರು ಇಲ್ಲಿ ಹಾಸ್ೆಲ್ ಆಗಿರ್ತಾರೆ
ಹ್ಮ ಹಾಸ್ಟೆಲ್ ಇರದ್ರಿ ಕಾಲೇಜ್ಗೆ ಹೋದಿಲ್ಲ ಏನ್ ಹೋಗೋದ್ರಿ ಸುಮ್ ತಿರ್ಗಾಡದ್ರಿ
ಆಮ್ಮತ್ ನೀವರ್ ನೀವು ರೆಗ್ಯುಲರ್ ಆಗಿ ಹೋ್ತೀರಿ ಕಾಲೇಜ್
ಹಾ ರೀ ಕಾಲೇಜ್ಗೆ ಹೋಗಿ ಡಟ್ ಹೊರಗೆ ಬರ್ತೇವೀ ನಾವು
ಮನಿವ್ರಿ ಹೇಳ್ಬೇಕಿಲ್ರಿ ಮಾಡ್ರರು ನೋಡ್ರಿ ಹೈರಾಣ ಇರ್ತದ ಒಾಪೊಂಡು ಓದತ್ ಹ ಹೇಳದಕಿಲ್ರರಿ
ಹ ಇಲ್ರಿ ಮನೇಂದ ಅವ ಅಪ್ಪಾನೇ ಮಾತ್ ಕೇಳ್ರಿ ನಮ್ದೇನ್ ಕೇಳ್ತಾರೀ ಅವ್ರ ಮಾತ್
ಹೌದ ಕಬ ಈಗಏನ ಅವ್ರರು ನೋಡಿರ್ಲ್ರಿ ಎಲ್ಲಾ ಡ್ರಗ್ಸಿಗೆ ಅಡಿಕ್ಟ್ ಆಗ್ಯೀ ಗುಟ್ಕಾನು ತಿತ್ತಾವೇರಿ ಹಲ್ಲೋನು ಹಲ್ಲೋತ್ತ ಬಂದಾವ್ರಿ ಆ ಮೊನ್ಯಷ್ಟ್ಟಿಂಗಿನ್ ಕತಿ ಕೇಳಿರಿನ್ರೀ ಸ್ಟಿಂಗ್ ಕೂಡದ್ ಕ ಇಶಂದ್ರ ಸತ್ತಾರೇತಾರಂದ ಹುಳಗ
ಹಾ ರೀ ಆ ರೀ ನಂಬಲ್ಲಿ ಎಲ್ಲ ಅವ್ಯವ ನೋಡೋಕಂತೆ
ಹೌದ್ರಿ ಆದ್ರೂ ಏನ್ ಮಾಡದ್ರಿ ಎಲ್ಲಾ ಬಾಳ ಕಾಲಿಗ ಸೂಕ್ಷ್ಮ ಐತ್ರಿ ಆತರಾನ ಮಾಡ್ಬಾರದ್ರಿ ಎಲ್ಲಾರೂ
ಹ
ಅಂದ್ರೆ ನಮ್ ಕಡೆನೂ ಬಾಳ್ ಹುಡುಗರು ಹಂಗೆ ಮಾಡ್ತಾರಿ ಅವ್ರ್ ಅವಪ ಸಾಲಿಗೆಗತೆ ಕಳಸ್ತಾರ ಅವ್ರು ಹೋಗಂಗೆ ಎಲ್ರರಿ ಬಸ್ ಸ್ಟ್ಯಾಂಡ್ ನ ಕೂತ್ ಕೂತ್ ಕೂತ್ ಕೂತ್ ಹೊಳ್ಳೆ ಅದೇ ಬಸ್ಸಿಗೆ ಹೊಳ್ಳೆಯರ್ ಬರ್ತಾರೆ
ಹಾ ನಮ್ ತೋಸ್ತ್ರ ಹಂಗಗೆ ಅವವ ಕಾಲೇಜ್ ಹ್ ಕಾಲೇಜಕನ ಹೋಗಲ್ರರಿ ಕಡೆ ಮನೆಗ್ ಹೋಗಿ ಅವರು ಒಪದ ಕೆಲ್ಸನ ಸಹಾಯನೂ ಮಾಡಲ್
ಆ ಸಾಲಿ ಮಕ್ಕಳಿಗೆ ಅಂತ ಇಂಂತವ್ರಗ ಐತೆ ಕ್ಯಾಂಟೀನ್ದಾಗ ಹತ್ತು ರೂಪಾಯದಾಗ ಊಟ ಸಿಕ್ತ ಅದು ಇ ತಿತ್ತಾರ್ ನೋಡ್ರಿ ಹತ್ತಕ್ ನಾವು ಬಾ ಜನಕ್ ನೋಡಿದೇವರಿ ಅದಕೇ ನಾ್ ಮನೆ ಆಗ್ಬ ಬಿಡ್ರ ಏನ್ ಹೋತಿರಿ ಎಲ್ ಕಲಿತಿರಿ ಸಾಲತೆ ಬಿಡಿಸಸ್ತಾರೀ ಬೇಡತ್ ಅಂತ ಹೇಳ್ರಿ
ಹಾ ಹೌದ
ಯಾವಾಗ್ರೀ ಒಂದೊಂದ್ ದಿನ ಅಟ್ಟೆ ಹೋತರಿ ವ್ರೀ ಎಕ್ಸಾಮ್ ಕತ್ತ ತಪ್ಸಂಗಿಲ್ಲಲ್ರಿ ಖಾಲಿ ಟೈಮಿಗೆಗ ಹೊಲ್ದ ಮತ್ತಬ್ ಹೊಕ್ಕೆ ಕೆಸಕ್ ಹ್ತೇವ್ರೀ ಈಗ ಖಬನ ಕ ಸಕ್ರ
ಹಾ ರೀ
ಮತ್ತ ಈಗ ಹತ್ತಿಳ ಕಸ ಆಯತ ಕಸ ಕೋತವರಿ ಇನ್ ತಗರಿ ಮಳೆಗಾಲಕ್ ಇನ್ ತೊಗರಿ ಹಾಕ್ತಾರ ತಗರಿ ಕಸ ಅ ಹಿಂಗೆಲ್ಲ ಹೋಗ್ತೀವ್ರ ನಮ್ಮ ಹೊರ ಜೋಡ ರೀ ಒಬರಿಗಂತೂ ಮೂರ್ ನೂರ್ ರೂಪಾಯಿ ಪಗಾರ್ ಇರ್ತದ್ರೀ ನಾವ್ ಐದ ಮಂದಿ ಹೋದೇವ ಅ್ರ ಆಯ್ತಲ್ರರಿ
ಆ
ಮತ್ತತ್ ಅದ್ರ ಸಲಾಗಿ ನಮ್ಮ ಅವರ್ ಎಲ್ಲಿ ಹೋ್ತಿರಿ ಬರಿ ಕಸಕ್ ಹೋಗ ಕರ್ಕೊಂಡ್ ಹದ್ತಾರ ಮತ್ತತ್ ಯ್ ಮಾಡದ್ರಿ ಕಾಲೇಜ್ ಚಾಲು ಆಗದ ಮುಂಜಾನೆ ಹಿಡ್ದ್ ಆತವ್ರೀ ಮತ್ತತ್ ಕೆಲ್ಸಕ್ನು ಮುಂಜಾನೆ ಹೋಗ್ಬೇಕಲ್ರರಿ ಹಾ ಪೇಪರ್ ಕೋಚ್ ಮವ್ರ ಈ ಕರೆ ಆದ್ರ ದಿನಾ ಓದ್ಲಿಲ್ಲ ಅಂದ್ರೆ ಏನ್ ಬರದಲ್ರ ಅಟ್ಟೆಕಟ್ಟೆ ಬರಿಬೇಕಾಗತಾರದ ಸಲವಾಗಿ ಹ ಹೆಂಗ ನಡ್ದದ್ ನೋಡ್ರಿ ಕೆಲ್ಸಕ್ಕೆ ಹೋಗದ್ ನಡ್ದ್ರ ಕಾಲಜ ಕಂತ ಪೇಪರ್ ಕೋತೇವ್ರಿ
ಕೆಲ್ಸ ಕಟ್ಟ ಹೋಗೋದ ಆಗ್ತರಿ ಓದಾಗಲ್ರರಿ ಏನಾಗಲ್ರರಿ ಪೇಪರ್ ಕೋಗಿ ಏನ್ ಬರ ಹೇಳಲ್ರಿ
ಬಾಳ್ ಮಂದಿದವ ಹಂಗಿ ಅದಾರ ಈಗಲ್ಲಾ ನಮ್ ಜೋಡಿದು ನಮ್ ಜೋಡಿಯರು ಪಾಪ ಅವರು ಅ ಎಟ್ಡ್ ದೋರ್ ಹಾಕ್ ಕಲಿಸಸ್ತಾರ್ ನೋಡ್ರಿ ಅವ್ರರು ಏನ ಕಲ್ಲ್ರಿ ಸುಮ್ಮತ್ರಿ ಎಳ್ತಾರ ಹುಳಿಯರು
ಹಾ ರ ಹಂಗಗೆ ಮಾಡ್ತಾರೆ
ನಮಗ ನಮ್ಮ ಕೆಲ್ಸಿ ಯ್ರ ಅವ್ರದೇಏನು ಹೈರಾಣಐತ್ರಿ ಬಿಸಿಲರಿ ಹಂಗಿರ್ತವ್ ನೋಡ್ಬೇಕ್ರಿ
ಅವ್ರಿಗೆ ಹಷ್ಟ ಇದ್ದ್ರಿ ಕಷ್ಟ ಗೊತ್ತಿರಲ್ರಿ ಹೊಲ್ಲೊನ್ ಹೆಂಗ ಇರ್ತ
ಹ ಈಗ ಈಗನೋರು ಹಂಗೆ ಮಾಡ್ತಾರೆ ಅವ್ಪಾ ಮೊದಲನ್ ರಾಕ್ ಹಾಕಕ್ಕ ಕಲಸ್ತಾರೀ ಅವ್ರಿಗೆ ಕಷ್ಟಪ ಪಡ್ತಾರ ಅವ್ರಿಗೆ ಕಷ್ಟ ಏನ್ ಅನ್ನೋದು ಗೊತ್ತಿರಲ್ ಹಾ ಮಾಡ್ತಾವ್ರಿ ಅದೇ ಹತ್ ರೂಪಾಯಿ ದುಡ್ಕೊ ನೀನ್ನೇ ಪೀಸ್ ಕಟ್ಕೊಂತ ಕ ಗೊತ್ತ್ತ ನೋಡ್ರಿ ಈಗ ಮಕ್ಳ ಹಾಳಾಗಾದದೆ ಅದ್ರ ಸಂಬಂಧಿ ಹಾಳಾಗತಾರೆ ಅವರು ಬೇಡದ ಹಗೆಲ್ಲ ರೊಕ್ಕ ಈ ಫೋನ್ ಪಿ ಒಂದ್ ಆಗಿಬ ಬಿಟ್ಟವ್ರೀ ಈ ಬೆಂಗ್ಳೂರ ಮಂಗಗಳೂರ ಕೂತ್ಕೇಶ ಅಂದ್ರ ನನಗೆ ಟ್ರೊಕ್ಕ ಬೇಕಾಗಿ ಫೋನ್ ಪೇ ಮಾಡ್ರೆಫೋನ್ ಪೇ ಮಾಡ್ಬಡ್ತಾರ ರ ಅವ್ರು ಯಕೆಚಾರ್ ಮಾಡತಾರೆ ತರ್ ನಮ್ಗೆ ಹೆಂಗ ಅಂದ್ರ ರೊಕ್ಕ ಹುಟ್ಟತಾವಂತೇಳಿ ಅವ ಅಪ್ಪಂದ ಏನು ವಿಚಾರ ಮಾಡಲ್ರಿ ಸ್ವಂತ ದೊಡ್ಡೋದು ಏನ್ರ ತೋಳತ್ತ ಅವತ್ತ ಹೇಳ್ತಿದರಿ
ಹಾಮ್ ಬರಿ ಹಾಸ್ಪೆಟಲ್ತೀನ ಅಷ್ಟೇ ಗೊತ್ತ ಬರ ಅವ್ರಿಗೆ
ಈಗ ಬರೀ ಮತ್ತೊಬ್ಬ್ರ ಬರ್ತಡೇ ಇತ್ತಂದ್ರ ಬರ್ತಡ ಮಾಡ್ಲಕ್ ಹೋದ್ಯ ಅವ್ರ ಪೇರೆಂಟ್ಸ್ ಈಗ ನ್ ಹತ್ತವ್ರೀ ಹಚ್ ಕಸ ಅಂದ್ರ ಹಾಕ್ ಮೂರ್ ನೂರ್ ರೂಪಾಯನ ಬರ್ತದೆೇ ಮಾಡೋದ ಹೇಳಂಗಲ್ರೀ ಅದಕ್ ಬುಕ್ಕಿ ಬೇಕಾಗ್ಯಾವ್ ಇದಕ್ ಬುಕ್ಕಿ ಬೇಕಾಗ್ಯಾವ ಅಂದ್ ಕಿಶಂದ್ರೀ ಪಾಲಕರ್ ಕಟ್ಟ ರೊಕ್ಕ ಹಕ್ತ ಹಾಕತಾರೀ ಹಾಕೊಂದ ಪಿಶ ಅಂದ್ರ ಬರ್ ಮಡೆ ಮಾಡ್ತಾರ ಗೆಳ್ತಾರ ಹಿಂಗೆಲ್ಲಾ ನಡ್ದಾವ ಬರೀಗ
ಹಿಂಗೇನಾಡ್ ಕಾರಣ ಸೋಮವಾರ ಬಂದಾರ್ರೀ
ಹ್ಮ ನೋಡಿರಿ ಇಲ್ರಿ ಏನ್ ಏನ್ ಈ ಶಾಲಿ ಕಳ್ಸರ ಸಲ್ಯಾಗ ಸವರ್ಗಳ ಹಂಗ ಇಂತವ್ ಕತಿಗಳು ಎಸ್ಸ ಆಗ್ಯಾವ್ರಿ ಹಿಂಗೆಲ್ಲಾ ಆಗಿ ಹಂಚ್ ಅಕ್ಕಿ ಬರ್ತದ್ರ ಏನ ಮನ್ಯಾಗ ಕಳ್ಸಲ್ಲ ಅಂತ ಹೇತಾರೆ
ಹೌದೌದ್ರ
ಈಗ ಸಾಲಿಗೆ ಹೋಗ್ಬೇಕಂದ್ರ ಸಾಲಕ್ ಸರ್ಗಳು ಭ ಚಲೋ ಇಲ್ರರಿ ಈಗಲ್ಲಾ ಬಾಳ ಸುಮಾರು ಟೈಮ್ ಬಂದಾರೀ ಅದಕ್ಕ ಬೇಡ ತರ ಮಾಡ ಹಳ್ಳಿಗಳದಾಗ ಜಲ್ದಿ ಮದ್ವೆ ಮಾಡ್ಕ ಕೊಡದೇ ಚಛಲೋ ಆತ್ತಾರ ನೋಡ್ರಿ ನಮ್ಮ್ ಕಡೆಯರಿ
ಹ ಹಂಗೇ ರೀ ಕ ಹಳಿ ಕಡ ರೀ ಶೀಟಾಗ ಏನ್ವ ಹಂಗಲ್ರಿ
ಹ್ಮರಿ ಅ ಹದ್ ಹನ್ನೆರಡು ವಯಸ್ಸಿಗೆ ನಮ್ಮ್ ಅವರ ಆಗತ್ತೆ ಎಲ್ಲಾ ಹನ್ನೆಡು ವಯಸಿಗೆ ಮದುವ ಆಗವ್ರೀ
ಹಾ ಮೊದಲ್ ಅಂಗೇತ್ರಿ ಕಾಲ
ಈ ಇನ ಅದೇ ಚಲೋ ಅನಸ್ತ ಅತ್ದ್ರಿ ಈಗೇನ್ ಕಲ್ ನೋಡದ್ರೀ ಜಲ್ದಿ ಮದ್ವಿ ಮಾಡ್ಕಡೋದಿ ಚಲ ಅನಿಸಸ್ತದ್ರೀ
ಆ
ಒಂದೊಂದ್ ಮರ್ಡರ್ ಆತವ್ರಿ ಹುಡುಗರ್ಗ ಒಂದೊಂದ್ ಕಿಡ್ನ್ಯಪಿ ಆತವ್ರ ಎಲ್ಲಾ ಬಾಳ ಹೈರಾಣ ಆಗ್ ಮಾದರದು ಇವಾಗಂತೂ ಬಾಳ ಟೈಮ ಬಹಳ ಖರಾಬ್ ಅದಾವ್ರಿ ಈಗ ಕಲಿಬೇಕಂದ್ರ ಕಲಿಯಾಕ ಇದು ಆಗಂಗಿಲ್ರಿ ಮತ್ ಅದ್ರ ಸಲುವಾಗಿ ಮತಿ ಏನ್ ಮಾಡದ್ರಿ ಅದ್ರ ಸಲುವಾಗಿ ಕಲ್ಸಾಕ್ಂತು ಅಲ್ಲ ಬಾರೆ ಮತ್ತ ಅದ್ಕ ನಮ ಪೇರೆಂಟ್ಸ್ ಕಳ್ಸಲತ್ ಹೇಳ್ತಾರೆ ಹ ಹಲೋ ಹಲೋ ಏನ್ ಬ